ಹಲೋ ಆರಾಮದ ಅಲ್ಲ.
ಆರಾಮಪ್ಪ ನೀನ.
ನಾವು ಆರಾಮ್ ನೋಡ ಈಗ್ ಏನ್ ಮಾಡತ್ರಿ.
ಇದೇನಿಲ್ಲ ಹಾಸ್ಟೆಲಾಗ್ ಎಗ್ ರೈಸ್ ಮಾಡಿದ್ರೆ ಊಟ ಮಾಡ ವಾಕ್ ಮಾಡಕತ್ತೀನ್ ನೋಡ್.
ನಮ್ ಹಾಸ್ಟೆಲಾಗೂನೂ ಎಗ್ ರೈಸೇ ಮಾಡ್ರೋ ಭಯ್.
ನಿಮ್ ಹಾಸ್ಟೆಲ್ದ್. ನಿಮ್ ಹಾಸ್ಟೇಲಗ್ ಮಾಡದ್ ಹಾ ಎಂತ ಕೊಯೆ ಕೋಇನ್ಸಿಡೆನ್ಸ್ ನೋಡು ನಮ್ದು ಅಲ್ಲಾ.
ಹ್ಮ್ ಎಲ್ಲಾ ಮಾತಾಡ್ಕೊಂಡ್ ಮಾಡ್
ಹಾ ಗೊತ್ತಿಲ್ಲಪ್ಪ ಅದ.
ಹಾ ಹಾ.
ಚಲೋದಿತ್ತಾ ಭಯ್ ಎಗ್ ರೈಸ್ ಅದ್ ತತ್ತಿದ್ದು. ಹಾ. ಹಲೋ. ಹಲೋ. ಹಲೋ. ಹಲೋ.
ಹ್ಮ ಹ್ಮ ಹಲೋ
ಹಲೋ
ಸಹಬಿ ಕೆೇಳಪ್ಪ
ಹಾ ಇವಾಗ ಕೇಳ್ತತಿ
ಯಾ ನಿಮಲ್ಲಿ ನೆಟ್ವರ್ಕ್ ಇಲ್ಲ ಹೆಂಬಿ
ಏ ನಂಬಲ್ ಐತಪ್ಪಾ ಇಲ್ಲ ಇಲ್ಲಿ ಸಿಗಲೇನ ಇಲ್ಲಿ
ಏನ ಮಾ ಕೆಲ್ಸರ ಇತ್ತು ಅದಕಂದ ಏನ ಈಗ
ಹಾ ಇವಾಗ ಕೆಲ್ಸ ಅದತಿ ಇವಾಗ
ಹೂ ಎಗ್ ರೈಸ್ ದಾಗ
ಹ್ಮ
ಎಲ್ಲಾ ಸೀನಿಯ ಸಕಂತಿದ್ರು ನಮಗ್ ಲಾಸ್ಟ್ಗೆ ಸ್ವಲ್ಪ ಸ್ವಲ್ಪ ಇತ್ತವು
ಸೀನಿಯರ್ಸ್ ಹಗೆ ಮಾಡ್ತಾರ ನೋಡ ಬೇನಾ ಮಾಸ್ಟರ್ಲೋಗನು
ಹಾ ನಮ್ಮ ಭಾನುವಾರ ಅಂರಿ ಎಳ್ ಬಿರಿಯಾನಿಂರಿ
ನಿಂಬಲ್ನ ಬಿರಿಯಾನಿ ಮಾಡ್ತಾರ ಹೆ ಭಾನವರ
ಹಾ ಸಂಜೆ ಮಾಡ್ರಿ ಒಂದ್ ಮೂರ್ನಾಕ ಗಂಟೆಗೆ
ನಂಬಲ್ನ ಅದೇ ಮಾಡ್ತಾರ ಬಿರಿಯಾನಿ ಚಿಕನ್
ಹಾ ನಮ್ ಸೈಡ್
ನಾಷ್ಟ ಏನ್ ಕೊಡ್ತಾರೆ ಭಾನವಾರ
ಮತ್ರ
ಒಂದೊಂದ್ ದಿನ ಪೂರಿ ಇರ್ತತಿ ಇಡ್ಲಿ ಇರ್ತತಿವ್ರ
ಹ್ಮ ಹ್ಮ್ ಹ್ಮ್ ನಂಬಲ್ಲಿ ಇಡ್ಲಿ ವಡಾ ಮಾಡ್ತಾರಾ ಪುರಿ ಮಾಡ್ತಾರ ದೋಸೆ ಮಾಡ್ತಾರೆ
ವಾರ ವಾರ ಮಾಡ್ತಾರ
ಹ ನಂಬಲ್ಲಿ
ನಮ್ಮ ಹಾಸ್ಟೆಲ್ ಮಾಡಲ್ಪಾ ಎಲ್ಲಾ ಎಲ್ಲಾ ದಿನ ನೋಡಿದ್ರೆ ಸೂಸ್ಲ ಮಾಡ್ತ ಉಪ್ಪಿಟ್ಟ ಮಾಡದ ಅವಲಕ್ಕಿ ಮಾಡದ ಪುಳಿಯೋಗರಿ ಮಾಡದ ಅದೇ
ಅಂದ್ರೆ ನಿಮ್ ಬಳಿ ದೋಸೆದು ಮಾಡಂಗ ಕಾಣಲ್ ಬೈ ನೀಮ್
ಮಾಡ್ತಾರೆ ಎಲ್ಲ ತಿಂಗಗಳ ಒಂದ್ಸರಿ ಅದು ಅದು ನಮಗ್ ಸಿಗ ಡೌಟ್ ಅದು
ಹ್ಮ್ ಹ್ಮ್ ಹ್ಮ್ ಚಲೋ ಮಾಡ್ತಾರೆ ಇಲ್ವ
ಅದಕ್ಕೆ ಚಲೋ ಮಾಡ್ತಾರ ಆಕ ಯಚಕ ಹ್ಮ್
ನಿಮ್ದ ಮೆಸ್ ಬಿಲ್ ಎಲ್ಲದು ಎಷ್ಟು ಬರ್ತ ಬ ನಿ ತಿಂಗಗಳ
ಹಮಸವಲ್ಲ
ಹ್ಮ ಹಾ ಮೆಸೂಲ್ಲ ಭ ಹ್ಮ್
ನಮ್ದು ನಮ್ದು ಎಸ್ಸಿ ಎಸ್ಟಿ
ಹ್ಮ್ ಹ್ಮ್ ಹ್ಮ್
ಅಲ್ಲ
ಹೌದೌದೌದು ನಮ್ಮ ಮೆಸಬಲ್ಲಿ ಇಲ್ಲಿ ಮೂರ್ ಸಾವಿರ ಮೂರವರ್ ಸಾವಿರ ಬರ್ತದೆ
ನಮ್ ನಮ್ಮ್ ಅಷ್ಟಲ್ಲಿ ಊಟ್ರಿಗೆ ಈ ಇದ ಹ ತಿಂಗಳ ಮೂರವರೆ ಸಾವರ ಬಂದತ್ತಪ್ಪ
ನಮಲ್ವ ಒಮ್ಮೊಮ್ಮೆ ನಾಲ್ಕ್ ಸಾವರನು ಬರ್ತವ ವಾರಕ್ಕೂ ಎರಡೆ ಎರಡು ಸಾವಿರ ಚೆಕನ್ ಮಾಡ್ತಾರ ಒಮ್ಮೊಮ್ಮೆ
ವಾರ ಕ ಸರ್ ಚಿಗ್ ಮಾಡ್ತಾರ
ಸೀನಿಯಾರ್ ಸದ ಜಗಳ ತೀ
ಅದೇ ಹಾ ಅದೇವ್ ಕಾಲೇಜ ಅ ನಿಮ್ದ
ನಮ್ದು ಯನಿವಾರ್ಸಿಟಿ ಬಯ್
ಎಲ್ಲಿ ಅದ
ದಾರವಾಡ ಬೈ
ರಾಯಚೂರ್ರೆನ
ದಾರವಾಡ್ ದಾರವಾಡ್
ದಾರವಾಡ ಹು ನಮ್ದ ಇಲ್ಲಪ್ಪ ಹಂಗಿಲ್ಲಪ್ಪ ಇಲ್ಲಿ ಚಲೋ ಮಾಡ್ತರ್ ಬಿರಿಯಾನಿ ಎಗ್ರೈಸ್ ಇವತ್ ಯಾಕೊ
ನಂಬಲ್ಲಿ ಮಸ್ತ್ ಎಕ್ ನಂಬರ್ ಆಗಿತ್ತು ನೋ ಊಟಾ ಮಾತ್ರ ಎಕ್ ನಂಬರ್ ಹ್ಮ ನಿಮ್ಬಲ್ಲಿ ಚಲೋ ಆದಿಲ್ಲ -
ಸಾರಾಂಚೂರು ಮಾಡುಗ್ನು ಹ್
ಸಾರ್ ಚಲೋ ಮಾಡಲ್ಲ
ಆಟಕ್ ಆಟೆದು
ಹ್ಮ್ ಹ್ಮ್ ಹ್ಮ್
ಹ್ಮ್
ಮತ್ತ
ಮತ್ತೇನಿಲಪ್ಪಿ ಹಳ್ಬೇಕಲ್ಲ ನೀವ
ಎಲ್ಲ ಜೋರದ ನಿಮ್ದು
ಏನ್ ಜೋರಪ್ಪ ನಿಮ್ಮ ಅಷ್ಟೇನೆಲ್ಲ. ಏನ್ ಹೇಳ್ತಾರಪ್ಪ
ಹ್ಮ ಹುಡ್ಗುರು ನಿಮ್ಮ ಕ್ಲಾಸ್ಮೇಟ್ ಹುಡ್ಗುರು ಏನಂತಾರೆ ನೀ
ಹೆದ್ರ ಬಗ್ಗೆ ಹೇಳ
ನಿಮ್ ಕ್ಲಾಸ್ ಮೆಂಟ್ ಹುಡ್ಗರು ಏನ್ ಅಂತಾರ ಅಂದೆ ಸ್ಟಡೀಸ್ - -
ಅದೇ ಯಾವ್ ವಿಚಾರದ ಏ ಅವ್ರೇನಪ್ಪ ಇನ್ ದಿಸ ಎಕ್ಸಾಮಿ ಎಕ್ಸಾಮ್ ಇಂದ್ದಿಸ ಓದಿ ಅವ್ರೇನು
ನೀವು ದಿನಾ ಓತ್ತಿರೆನ್ ಬಯ್ಯ
ದಿನವಾದ ವಾತಾವರಣ ಹಂಗೈತದು ಇಂಗ್ ಮಡುಸ್ತದದು
ನಂಬಲ್ ಎಕ್ಸಾಮ್ ಇಂದಿದ್ ದಿನ ಓತ್ತವೆ ಯುನಿವರ್ಸಿಟಿ ಆ ಹ್ಮೂ ಹಲೋ
ಮತ್ತೆ ಅಗ್ರಿಕಲ್ಚರ್
ಕರೆಕ್ಟ್ ಬೈ ನೆಟವರ್ಕ್ ಬಾ ನಮ್ದ್ರಿ ನಮ್ದು ಚಲೋ ಅದ್ರಿ. ಎಲ್ಲಾ ಮಸ್ತ ಅದ್ರಿ ನಮ್ದು ಎಲ್ಲಾ ಎನ್ರೈನ್ಮೆಂಟ್ ಮಸ್ತ್ ಅದಿ ನಮ್ ಕಡೆ ಧಾರವಾಡನ ಯುನಿವರ್ಸಿಟಿಗ್ ನಿಮ್ದುರಿ ಹಲೋ ಹಲೋ ಭೈ ಕೇಳತ ಹಲೋ ಇತ್ತ ಬಾರು ಸಂಜು ನೋಡನು ಹಲೋ ಹಲೋ ಹ ಹೌ ಸಂಜು ಹಲೋ ಯ ಯ ನ ಹಲೋ ಹಲೋ ಹಲೋ ಹಲೋ ಇಲ್ಲೋ ಹಲೋ ಹಲೋ ಹಲೋ ಎಲ್ಲಿ ಬೈ ಕೆಳಸಲಾಗದ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಏನು ಸಂಜು ನೆಟ್ರಕ್ಕೆವತ್ತುತ್ತು ನಂದು ಕಳಿಸತ ಹಾನ ಹಲೋ ಹಲೋ ಹಲೋ ಹರಿಕ ಹಲೋ ಕೆವ ಸ ನೆಟ್ವರ್ಕ್ ಇರಲ್ ಬಾರೋ ಬೈ ಕಳ್ ಸಲಾಗೆದೆ ಹಾ ಹಲೋ ನೆಟ್ವರ್ಕ್ ಎಲ್ಲಳ್ಳ ಹಲೋ ಆಯ್ತಲ್ಲಟ್ ಮಾಡಿ